ನ ಹಾ
ಹ್ಮ್ ಆರಾಮ್ ನಪ್ಪಾ ನೀವನ್ ಹೌದ
ಮಟ
ಹ್ಮ್ ಆಯ್ತ ನೋಡಪ್ಪಾ ನಂದು ಈಗ ನಿದ
ಹ್ಮ್ ಹ್ಮ್ ಆಯ್ತಾಯ್ತು ಎಲ್ಲಿದ್ದೆ
ಹ್ಮ್ ಇಲ್ಲ ಇದ ನೋಣಕ್ಲ್ ನಮ್ಮ್
ಹೋಗ ಅಲ್ಲಿ ಮಡಪಟ ಅಲ್ಲಿಮ ಮಾಡಡಕ
ಏನಿಲ್ಲ ಸುಮ್ ಬಂದಿದ್ದೆ ಸ್ವಲ್ಪ ಕೆಲ್ಸ ಇತಿಲ್ಲಿ
ಹ್ಮ
ಹಾ ಅದಕ್ಕೆ ಬಂದಿದ್ದ ಈ ಕಡೆ
ಹ್ಮ್ ಹ ಮ ಸ್ವಲ್ಪ ಅ ಬ ಎ ಬಾಪರ ಕಾಲ ಹಷ್ಟತ ಲ್ಲ ಕಾಲದ ಹೋಗಿದೆ ಹ್ಮ್ ಅದ ಚಲ್ಲ ಯ ಪತ ಹ್ಮ ಈ ಕಾಲ ಇದ್ದಾಗ ಏನಲ್ಲ ಕ್ಲಾಸ್ ನೋಡದಿತ್ತು ಎರಡೇ ಕ್ಲಾಸ್ ನೋಡುದು ಇವತ್ತು
ಹಾ
ಎರಡೇ ಕ್ಲಾಸ್ ನಡ್ದದ ಇವತ್ತು. ಇದು ಸರ್ ಬಂದಿಲ್ಲ ಮತ್ತ ಇನ್ನೊಬ್ರ ಮೇಡಂ ಅವರು ಬಂದಿಲ್ಲ. ಒಂದ್ ಎರಡು ಆ ಕಡೆ ಈ ಕಡೆ ಒಂದ್ ಇರ್ತಾವಲ್ ಎಲ್ಲ ಕೇಳ ಏನ್ ಮಾತಾಡಬೇಕಂತುದಾರ ಹಾ
ಹಾ
ಕಾಲೇಜ ಬರ್ಬೇಕು ಇನ್ನೊ ಒಂದ್ ಮೂರ್ನಾಕು ದಿನ ಬಿಟ್ಟು. ಹ್ಮ್ ಸ್ವಲ್ಪ ಮದವಿಯಾದ್ದಲ್ಲ.
ಹ್ಮ ಹೂ ಯಾವಾಗ್ಯಾದ್ದ
ಮದುವಿ ಇನ್ನೂ ಎರಡ ದಿನಾ ಉಳದ್ ನೋಡು
ಹಾ
ಏನ್ ಮಾಡಕ್ ಮಾಡ್ಬೇಕಲ್ ಮತ್
ಎಲ್ಲಿದ್ದ್ ನಿನ್ನೆ
ಹ್ಮ್ ಅದೇ ಓ ನಾನು ಸರಿಗೇಳಿಲ್ಲ ಏನ್ ಮತ್ತೆ ವಯಷಂಗಾನೇನು.
ಹೇಳದಂಗನ ಇರ್ಲಿಪಾ ಏನ ಏನನ ಹೇಳಿ ಬಿಡ್ತಾರ
ಹ್ಮ್ ಏನಿಲ್ ನೋಡ ಹಂಗ ಸ್ವಲ್ಪ ಇಲ್ಲಿ ನಿಲ್ದಾಣಕ್ಕೆ ಬಂದಿದ್ದೆ ಕಡೆ. ಹಾ ಹ್ಮ್ ಹ್ಮ್
ಹಾ
ಇನ್ವಿಟೇಷನ್ ಕಾರ್ಡ್ ಎಲ್ಲ ಕೊಟ್ಟು ಬಂದ್ರೆನಂದೆ.
ಹಾ ಅವ್ರ ಹೋಗ್ಯಾರ ಅವರು ಹಾಕಂಡ್ ಅವ್ರ ಮನೆಯವ್ರು
ಹಾ ಹಾ ಹಾ
ಹ್ಮ್ ಅಲ್ಲಿ ಕೆಲಸ ಮಾಡ್ಬೇಕಂದ್ ಮನ್ ಒಗ್ಲೆಬೇಕಾ ಹ್ಮ್ ಎಲ್ಲ ನೋಡ್ಕೇಬೇಕಪ್ಪಾ ನಾವೇ. ಹ್ಮ್ ಇಲ್ಲ ಮನಿ ಮುಂದಾನೆ. ಹ್ಮ್ ಅಲ್ಲಿ ಏನ ಇದರಾಗ ಮಾಡ್ತನಂದ್ರ ಪಂಪ್ಷನ್ ಹಾಲ್ದಾಗ.
ಹ್ಮ ಹ್ಮ್
ಹ್ಮ್ ಬ್ಯಾಡ ಅನಕತರ ಅವರು ಹ್ಮ ಸುಮ್ಮ್ನೆ ಅದಕ್ಕ ಬೇಡ ಅಲ್ಲಿ ಇಲ್ಲಿ ಸುಮ್ಮ್ ಮನೆಿ ಮುಂದಾನನೆ ಮಾಡಮ್ಮ ಲಾಸ್ಟ್ ಲಗ್ನ ಆದನ್ ಆಗದಾರ ಹ್ಮ ಮಾಡಕು ಹ್ಮ್
ರಿ
ಹಾ
ಚನ್ನ ಮಾಡಿ ಕೂಡಕ
ಅಲ್ಲೇ ಮಾಡತಿದೀವಿ ಬೊಟ್ಟ ಸ್ವಲ್ಪ ಹಂಗೆ ಅದಕ್ಕೆ ಮಾಡಿಲ್ಲ ಹ್ಮ್ ಏನಲ್ ನೋಡ್ ಮತ್ತೆ ಹೇಳೋ ಹ್ಮ್ ಮತ್ತೆ ಏನ್ ಹಾಕಿದ ಏನಿಲ್ಲ ಹೊಲ್ದಾರ್ ಏನ್ ಹಾಕಿದಿಲ್ಲ ಹ್ಮ ಹೌದಾ ಹ್ಮ್್ಮ ನಾಲ್ಕು ಮತ್ತೆ ಬೇರೆ ಹ್ಮೀ
ಹಾ ಹಾ ನಿಮ್ ತಮ್ಮ ಆರಾಮ ನಿಮ್ ತಮ್ಮ ಅರಾಮಾನ ಅಂದ
ಅವೇಲೆ ಮನ್ಯಹನ ಒನ ಊರಿಗೆ ಇದಕ್ಕೆ ಕಾಲೇಜಿಗೆ
ಹ್ಮ್ ಹ್ಮ್ ಹ್ಮ್ ಹ್ಮದಾ
ಮನೆ ಅೆಯಲ್ಲಿ ನ
ನಮ್ಮ ಅಣ್ಣ ಬೆಂಗಳೂರು ನೋ ಈಗ ಹ್ಮಲ್ಲ ಬಿರಿಯಾನ ಐ ಸಿಗಲತ್ತ ಈಗ ಹ್ಮ್ ಬೆಂಗ್ಳೂರು ್ ಡಕ್ಕೆ ಹಾ ಹಾ ಹ್ಮ್ ಬಿಡ ಕೊ ಬಟ ನೈತ ಸಿಗಲ್ಲ ಆತ್ತುುನುವಗೆನು ಇಲ್ಲಿ ಪರಿಚಾರ ನಮ ಇದ್ರಾಗ ಹ್ಮ್ ಅಲ್ಲಿ ಹೋಗ್ಯಾರ ಇಬ್ರಗ ಇಬ್ಬರು ಹ್ಮ್ ನನ್ಗೆ ಫೋನವತ್ತು ಸ್ವಲ್ಪ ಮಾಡಕಳಮ್ಮಂದಿ
ಹಞ ಹಲೋಣ
ಹ್ಮ್ ಹ ತ ಕೆಲಸ ನಡೆದ ಬ ಹ್ಜು ಹ್ಮ್ ಯಾರಿಗೆ ಮಾತಾಡ್ದಂಗ ಈಗ ಬರ್ತಾರಲ್ಲ ಈಗ ಮೊರಮದಲ್ಲಿ
ಯವ ಮೂರ
ಹ ಮೂರು ದಿನ ಬಿಟ್ಟು ಹ್ಮ್
ಪೋರ ಬಿಬತಲ್ಲ
ಹಾ
ಕುಣಿತರಲ್ ನೀವು
ಹ್ಮ್
ಹಾ ಪಾ.
ಏನ್ ನೋಡಪಾ ಹೇಳ್ಬೇಕ್ ನೀನೇ.
ಜೈಜೆ ಬಾ ರೀಸೆಂಟ ಎಕ್ಸಾಮ್ ಆವಾ ಇಂಟೆರೆನಲ್.
ಯಾವಾಗಾವಂತ.
ನಿಮ್ಮದ ಇರ್ತಾರಂತ ಅದ ಅದಕ್ಕೆ ಮುಂಚೆ ಒಂದ ಯಸ್ಮಾನ ಅಕ ಎಪ್ಪತ್ತನು ಮಾಡತ ಯಾವತ್ತು ಮಸಿಟೆಸ್ ಅಂತ.
ಯಾವಾಗ ತಗೋತಾಳ ಅಂತ ಅಕಿ.
ನಾ ತಗೊತಳ ಎಲ್ಲ ಎಲ್ಲಾ ಸಬ್ ಇದು ಎಲ್ಲಾ ಟಾಪಿಕ್ ತಗೊತಳಂತ.
ಹ್ಮ್ ಹ್ಮ್ ಹ್ಮ್.
ಎಲ್ಲ ಟಾಪಿಕ್ ಅಂದ್ರೆ ಮತ್ತೆ ಹೈರರಣ ಆಗಲ್ಲ. ಹೌದಾ.
ಹೇಳಲಾ ಹ್ಮ್.
ಜಗ್ಗ ಆಗ್ತಾವೋ ಎಲ್ಲಾ ಅಂದ್ರ.
ಜಗ್ಗಿ ಆಕವಾ ಮತ್ತ್ ಸ್ವಲ್ಪ್ ಇದಾವ ಏನ್ ಅವ.
ನೋಡ್ರಿ ಇನ್ನೊಂದ ಸರಿ ಹೇಳ್ರಿ ನೋಡ ಮೇನಂತ.
ನಮ್ಮತ್ರಳಲ್ಲ ನೀನ್ನೇನ ಬಂದ ಹೇಳ್ಬೇಕ.
ಹ್ಮ್.
ಎಲ್ಲಾರು ಹೇಳ್ರಿ.
ಹಾ ಎಲ್ಲ ಎಲ್ಲ ಒಬ್ಬರು ನಾಲ್ಕ ನು ಗುಂಪಗ ನ ಒಬ್ಬರು ಇಡಂತಾರ ಒಬ್ಬರು ಬ್ಯಾಡ ಅಂತ ಒಂದು ನಡಂಗ
ಹ್ಮ್ ಅವನ್ ಕರೆಕ್ಟ್ ಆದ್ ಬಿಡ ನಾಕ ನಾಕ್ ಗುಂಪ ಮಾಡ್ರ ಚಲೋ ಆಗೇದ. ಸರು ಆರಾಮ ಆಳ ಸರು.
ಆರಾಮಳ ಪಾ
ಹ್ಮ್ ಹ್ಮ್.
ಹ್ಮ್.
ನಿಮ್ಮ್ ಶಾಪುರಾಗ. ಹ್ಮ್ ಹ್ಮ್.
ಜಲ್ದಿ ಮುಗಸ್ಕೊಂಡ ಬರಪ್ಪ ಆಾರಾಮ
ಹ್ಮ್.
ಹ್ಮ ಅಲ್ಲ ಕಲೆದ ಇ
ಹೌದಾ.
ಅಡ್ಮಿಶನ್ ಆಗ್ಯಾವ ಏನ್ ಈಗ.
ಅ ಆಯಾವಂತ ಕನ್ ಐವತ್ತು ಆಯಾವಂತ.
ಅಬೋ ಏನು ಪೂರ.
ಜೋರ್ ಅಗತವ ಅಡ್ಮಿಶನ್.
ಹ್ಮ್. ನಮ್ಮ ಅಣ್ಣ ಹಚ್ಚತನ ತಡಿ ಪಾ ನಿಂಗ. ಹ್ಮ್.